ಹಲೋ ಹೇಳ್ತಾ ಈಗ ನಾನು ಕಟ್ ಮಾಡ್ತೀನಿ ನೀ ಕಾಲ್ ಮಾಡ್ತಾ ನನಗ
ಹಕ್ಕಾ
ಹೆಂಗ ನನ್ಗೆ ಯಾರು ಕಾಲೆ ಮಾಡಿಲ್ಲ ನಾನೇ ಮಾಡೀಿನಿ ಕಾಲ್
ಕಂಪ್ಲೀಟ್ ಆದ್ಮೇಲೆ ಹೇಳದು ಹೇಳ್ತೇನೆ
ಹ್ಮ್
ಹಾ
ಒಂದೊಂದು ಡೌಟ್ ಐತಿವಿ ಇದು ಟೆನ್ ಮಿನಿಟ್ಸ್ ಆದ್ಮೇಲೆ ಕಟ್ ಮಾಡ್ಬಡಕಲ್ಲ ನಡಿತತೈತಲ್ಲಾ
ಹಾ ಕಟ್ ಮಾಡುವದ
ಟೆನ್ ಮಿನಿಟ್ಸ್ ಜೀರ ಜೋರ ಇದ್ದಾಗ ಕಟ್ ಮಾಡಿ
ಹಾ ಟೆನ್ ಮಿಟ್ಸ್ ಒಂದ ಐದ ಸಕೆಂಡ್ ಬಿಡು ಜೀರ ಜೀರ ಆಗ್ಕ್ಬಿಡ್ತಿ ಮತ್ತತ್
ಹ
ಅಷ್ಟು ಮಾತಾಡ್ತಿವಿ ಒಂದ್ ಐತ್ ಹ್ಮ ಅದೇ ಟೆನ್ ಮಿನಿಟ್ ಆಗತ್ತೆ ಬಿಟ್ ಬಿಡದ ಟೆನ್ ಮಿನಿಟ್ ಐದು ಸೆಕೆಂಡ್ ಹಿಂಗೆಾಯ್ತು ಅಂದ್ರೆ ಕಟ್ ಮಾಡ್ಬೋದು ನಾವೇ
ಹ್ಮ್ ಇದು ಎಷ್ಟು ಒನ್ ಸೆವೆನ್ ಟೈಮ್ ಹಂಗ್ ಮಾಡಿದ್ರ ನಡತತನ ದೇಗೆ ಸಿಕ್ಸ್ ಟೈಮ್ ಅಷ್ಟೇ
ಇಲ್ಲ ಮಾಡಬೋಂದಸಂಟ ಮಾಡ್ಬೋದ ಹಂಗೆ
ಸವೆನ್ ಏ ನೈನ್ ಟೈಮ್ ಮಾಡ್ ನಿತತಿ
ಸಾವನ್ ಲಾಸ್ಟ್ ಆ
ಸೆವೆನ್ ಲಾಸ್ಟ್ ಟಏನ್ ಸಿಕ್ಸ್ ಲಾಸ್ಟ್ ಸೆವೆನ್ತ್ ಲಾಸ್ಟ್
ಸವೆನ್ ಮಾಡ್ಬೋದು ಸಿಕ್ಸ್ ಲಾಸ್ಟ್ ಮಾಡಿ ನೋಡು ಅಮೌಂಟ್ ಜಾಸ್ತಿ ಬಂತ ಅಂದ್ರಕ್ ಮಾಡಿ ಇಲ್ಲಾಂದ್ರ ಬ್ಯಾಡ
ಹ್ಮ ನೀನ್ ಎಸ್ ಎಲ್ಲ ಮಾಡ್ತೀವ
ನ ಸನ್ ಮಾಡನ ನಾಕೈದ್ ಅಕೌಂಟ್ ಯೂಸ್ ಮಾಡ್ತನ ನ ನ
ನಾಕೈದಕ ಉಂಟು
ಹ್ಮ್
ಅಂದ್ರೀ
ಈಗ ಈಗ ನೀ ಲಾಗಿನ್ ಹೆಂಗ ಆಗನ್ ನೋಡ ಇದೇ ತರ ನಾನು ನಾಕ ಅಕೌಂ ಐದ್ ಅಕೌಂಟ್ ಇದಾವ
ಬ್ಯಾಂಕ್ ಅಕೌಂಟಾ
ಬ್ಯಾಂಕ್ ತಗೊಂಡಲ್ಲ ಇದೆ ಆ್ಯಪ್ ಇದೆ
ಹ್ಮ್ ಹ್ಮ್
ಹ ಆ್ಯಪ್ ನೀವು ಡೌನ್ಲೋಡ್ ಮಾಡಿ ಹೆಂಗ್ ಮಾಡ್ಕೊಂಡು ಹೇಳ ನಂಬರ್ ಹಾಕಿ ಲಾಗಿನ್ ಮಾಡಿದ್ದಿ ತಾನೆ
ಹ್ಮ
ಇದೇ ಟೈಪ್ ನು ಮೊಬೈಲ್ ಐದಾರು ಮಾಡ್ಕೊಂಡಿದ್ದೇನೆ ಎರಡು ಫೋನ್ ಮನೆೊ ಒಂದು ಫೋನ್ ನೊಂದು ಫೋನು
ಹ್ಮ್ ಹ್ಮ್ ಎಷ್ಟು ಬರುತ್ತೆ ನೀವು
ಹೆಂಗರ್ ಇದು ಯೂಸ್ ಮಾಡತ್ತೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ
ನೀನು ಈ ಫೋನಿಂದ ಹಚ್ಚಿ ಆ ಫೋನಿಗೆ ಬಿಟ್ಬಿಡ್ತೇನೆ
ಹಂಗಿಲ್ಲ ಮಾತಾಡ್ಕೊಂತರ್ಬೇಕ ಅದೇ ಹ ಇಲ್ಲ ನಾ ನೈಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಮ ಹಕಳ್ತೀವಿ ನಾವು ಎರಡು ಫೋನುಯದು ಆನ್ ಮಾಡಿ
ಕಾಲ್ ಮಾಡಿ ಏನು ಮಾತಾಡಲ್ಲ
ಈ ಇಲ್ಲ ಮಾತಾಡ್ಬೇಕ್ರೆ
ಹೌದಾನ
ಹ್ಮ
ಒಲ್ಗ ಸೈಡ್ ಇಟ್ರ ನಡಂಗಿಲ್ಲೇನು
ನಡೆಲ್ಲ ಅಲ್ಲೇ ಟೋಟಲ್ ಎಷ್ಟು ನಿಮಿಷ ಮಾತಾಡಿಗೆ ಸ್ಪೀಚ್ ಡ್ಯೂರೇಷನ್ ಎಷ್ಟು ಮಾತಾಡಿಗೆ ಎಲ್ಲ ಬರುತ್ತ ತಲ್ಲ
ಹದಾನ ಯಪ್ಪಾ ನಿಂದ್ ಬಾಳ ಅನೆಜ್ ಪಡೈತೆ ನಾನ್ ನ ಫೋನ್ ಮಾಡಿ ಅಥ ಹೊಸ್ಬಿಟ್ರೆ ನಡಚ ಚಂದನ್ಕ
ಈಗ ಮಾಡ್ತಿದ್ದೆ ನಾ ರಾತ್ರಿಯಲ್ಲಿ ಅದೇ ಮಾಡ್ಕೊಂಡ್ ಕೊಡ್ತಿದ್ದೆ ರಾತ್ರಿಯ ಮುಗಿಸಬಿಡ್ತಿದ್ವಿ
ಒಂದ ಆರ ಅಲ್ಲ ಅಷ್ಟು ನಡತದೆ ಸಿಕ್ಸ್ ಟೈಮ್ ಮಾಡ್ತೀ ಒ ನೈಂಟಿ ರುಪೀಸ್
ಕಾಾಲಿ ಕಖಾಾಲಿ
ಹ್ಮ್ ಬೆಷ್ಟಲ್ಲ ನಾವ್ ಸ್ವಲ್ ಜನರಲ್ ನಾಲೆಡ್ಜ್ ಬಗ್ಗೆ ಆದ್ರೂ ಮಾತಾಡಿದ್ರು ನಡತೇತಿ
ಏನ್ ಬೇಕಾರ ಮಾತಾಡ್ಬೋದು ಹಾ
ನಿಂಗು ಇನ್ನು ಮುದ್ ಮುದೊಳಿಗೆ ಹೋಗಿಲ್ಲಂಗರೆ ನಮ್ ಭಾಷೆ ಒಪಂದ
ಹಾ
ನಾನು ಹೋಗಿಲ್ಲ ನಂಗಾ ಲೀವ್ ಕೊಡ್ಲಿಲ್ಲ ಅವರು
ಲೀವ್ ಕೊಡ್ಲಿಲ್ಲ
ಹ್ಮುಮ್
ಹ್ಮಾ
ಅದ್ಕೆ ಹೋಗಿಲ್ಲ್ ನಾನು
ಮತ್ತೆ ಏನ್ ಹೇಳ್ತಿದ್ದಲ್ಲ
ಯವಗ್ ಎನು
ಹೇಳ್ತಿದ್ದೆ ನ ಹಂಗೆ ಮಾತಾಡಿದವಾಗ
ಏನ್ ಹೇಳು ನಾನ್ ಮರ್ತ್ ಬಿಡ್ತಿನಿ ನಾನ್
ಹಲ್ಬ್ಯನೆ ಎಲ್ಲಾ ಮರ್ತ್ ಹೋಗ್ಬಿಡ್ತೀನಿ ಜಲ್ದಿ ನಂಗೆ ಮರುವು ಕಾಯಿಲೆ
ಹಾ
ಹ್ಮು್ ಮರುವು ಕಾಯಿಲೆ ಐತಿ ಯ ಹಾಸ್ಪಿಟಲ್
ಹಾ ಮತ್ತೆ ಏನ್ ಮಾಡಂದೆ
ಎಲ್ಲೊಗಿದಿಯ ತಕ್ಲುಗೊಟ್ಟೇದಿ
ಹಾ ತಕ್ಲು ಮತ್ತೆಲ್ಲಿ ಹೋಗ್ಬೇಕೇಳು
ಅದ್ ಬಿಟ್ರ್ ಅದು ಬಿಟ್ಟ್ ಹಾ
ಏನಿಲ್ಲ
ಏನ್ ಹೇಳ
ಏನಿಲ್ಲ
ಒಬ್ರೆ ನಗ್ತಿರ ನಮ್ ನಮಗೊಂದ್ ಸ್ವಲ್ಪ ಹೇಳಿ ನಾವನ ನಗ್ತಿವಿ
ಅಲ್ಲಾ ನೀನು ಬಾರಿ ಮಾತಾಡ್ತ ಯಾರ ಸೈಲೆಂಟ್ ಇಲ್ಲ ನೀನು ಅಂದೆ
ಏನ್ ಮಾತಾಡಂಗಿಲ್ಲ ಸೈಲೆಂಟು ನಿಮ್ಮಷ್ಟೇನ್ ಮಾತಾಡಂಗಿಲ್ಲವ
ಹ್ಮ್
ಹೌದ್ ಮತ್ತೆ
ನಿ ಗಾಯಯಯಯಯ ಏನ್ ಮಾಡಕದ
ಅಡುಗೆ ಮಾಡ್ತದೆ
ಬರುತ್ತೇನೆ ಅಡ್ಗೆ ಮಾಡಕ
ಹ್ಞೂ ಮಾಡ್ತಾಳ ಅಮ್ಮೆ ಮಾಡ್ಬೇಕಲ್ಲ ನಾವ್ ಕೈಯರು ಇದ್ರೆ ಕೈರು ಮಾಡ್ತಿದ್ವಿ ಎಲ್ಲಾಗ
ಹ್ಮ್
ಹು ಮತ್ ನಾನು ಮಾಡ್ಬೇಕ್ ಇವಾಗ ಕಲ್ತ್ಕೊಂಡಳ ಎಲ್ಲಾ ಮಾಡ್ತಳ
ಹ್ಮ್ ನಾನು ಮತ್ ನಾನು ಮಾಡ್ತೀನ್ ನಮ್ಮ ಮನೆಯಾಗ ನಂಗೆ ಎಷ್ಟು ಬೇಕ್ ಕಲ್ತಿನಿ ಮಾಡಕತ್ತಿನಿ
ನಮ್ಗ ಒಂದ್ ಸ್ವಲ್ಪ ಹೇಳ್ ಕೊಡು ಮತ್ ಮಾಡದ
ಹ್ಮು ನಿಂಗ್ ಬರ್ತಲ್ ಬಿಡು ಎಲ್ಲಾ ನಾನೇನ್ ಹೇಳ್
ಏ್ ಎಲ್ಲ ಬರಂಗಿಲ್ಲ ಏನು ಒಂದ ರೈಸ್ ಸಾಂಬಾರ್ ಅಷ್ಟೇ ಬರದು
ಹ್ಮ
ನಾನ್ ವೆಜ್ಜ್ ಚಿಕನ್ ಗೋಶಿನ
ಆಧಾರ್ ಮಾಡ ಅಡು ಬ ಹೇಳ್ಕ ಕೊಡ್ಬೇಕು
ಏ ಎಲ್ಲಾ ಮಾಡ್ತಿರ ಹೇಳಿ ಸುಮ್ನೆ ಹೇಳ್ತಾರ ಡೈಲಾಗ್
ಇ ನಿಚೆ ಬಳ ಆಸ ನಮ ಪರವಾಗಿ ಆಗ್ ಬರ ಹೌದಲ್ಲ
ಎಲ್ಲಾ ಗೊತ್ತಿರ್ತತೆ ಗೊ ಗೊತ್ತಿಲ್ಲ ಅಂತ ಹೇಳ್ತಾರಮ ಮುಂದೆ
ಹ್ಮ್ ಹಂಗೇನಿಲ್ಲಪ್ಪ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತೀ ಗೊತ್ತಿದ್ರೆ ಗೊತ್ತಿರಿ ಅಂತ ಅಂತೀವಿ ಅಷ್ಟೇ
ಹ ಅಂದ್ರೆ ಈಗ ಮರು ಕಾಯಿ ಕಾಯಿಲೆ ಜಾಸ್ತಿ ಐತಂದಲ್ಲ ಅದಕ್ಕೆ ಹೇಳೋದು
ಕಿಲ್ಲ
ಇಲ್ಲ ಇನ್ನು ಅಂಗ್ಡಾಗದ ಬಂದಾರಲ್ಲ ಬಾಷಾ ಅವ್ರರು
ನೀನನು ಬಂದಿಲ್ಲ ಇನ್ನೂ ಬಂದಿಲ್ಲ
ಹಾ
ಬ ಟೈಮ್ ಆತು ಬರತ್ತೆ ಇದು
ಹ್ಮ್ ಅಮ್ಮ ಕೂಡ ಹೋಗ್ಯಾರ
ಹ್ಮ್ ಅಲ್ಲ ನಾವ್ ಏನು ಮಾತಾಡಿಲ್ಲ ಅಂದ ನಡೆಯಂಗಿಲ್ಲ ಅಲ್ಲ
ಇಲ್ಲ ನಾ ಇದ್ರಂಗ ಒಂದ್ ಐದ ಆರ ಸರ ಇಟ್ಟು ಮಾಡಡಿದ್ದೇನೆ ಬರೀ ಎರಡು ರೂಪಾಯಿ ಮೂರು ರೂಪಾಯಿ ಅಷ್ಟೇ ಬಂದತ್ತೆ
ನೀ ಒ ಪಲುನು
ಹ್ಮ ಅವಲ್ಲಿ ಎಲ್ಲ ಟ್ರೈ ಮಾಡಿ ನೋಡಿಬಟ್ಟೇವ್ ನಾವವು ಫಸ್ಟ್ಗೆ ಫಸ್ಟ್ಗೆ ಸ್ಟಾರ್ಟಿಂಗ್
ಹ್ಮ್
ಫಸ್ಟ್ ಸ್ಟಾರ್ಟಿಂಗ್ ಅ ನೀವು ಮಾತಾಡ್ಬೇಕು ಮಾತಾಡ್ಬೇಕು ಅಕ್ಕೋ ಒಂದ್ ಐದಾರು ಹಂಗೆ ಮಾತಾಡಿದೀವಿ ಆಮೇಲೆ ಬೇಜಾರು ಅಂತೆ ಒಂದ್ಸಲ ಸುಮ್ನೆ ಫ್ರೆಂಡ್ ಸರ್ಕಲ್ ದ ನಿಂತತ್ ಮ ತರ್ಕೊಂಡ ನಿ್ರಮ್ಮ ಆನ್ ಮಾಡಿ ಹ ಸುಮ್ನೆ ಮಾತಾಡ್ಕೊಂತೀರಾಮ ಅಂತ ಎಲ್ಲಾರ ನೋಡಿದ್ವಿ ಹಂಗ ಆದಾಗ ಕರೆಕ್ಟ್ ಆಯತೆ ಬಂದ್ ಅಮೌಂಟ್ ಇನ್ನ ಒಂದ್ಸಲ ಸುಮ್ಮ್ನೆ ಮಾತಾಡಾರಂಗ ರಾತ್ರಿ ಮಕ್ಕೊಂಡ್ ಹೆಂಗಿಟ್ರ ಅಂತ ಮ ಮುಕೊ ಬಿಡಂತ ಇಟ್ಟು ಒಂದ್ ಎರಡ್ ಸಲ ಅದರದ್ದ ಅಮೌಂಟ್ ಅವ ಅರ್ಲೆಲ್ಲ ಸುಮ್ಮನೆಬಿಟ್ಟವಿ
ಹ್ಮ್ ಹ್ಮ್ ಸುಮ್ಮನೆ ಬೆಸ್ಟ್ ಟ್ರೇಡಿಂಗ್ ಕಲೆ
ಹ್ಮ್
ಗತ್ತ ತಿಂಗಳು ಟ್ರೈನಿಂಗ್ ಪತೀಸ್
ಯಾ ಟ್ರ ನಿಂಗ
್ರೇಡಿಂಗ್ ್ರೇಡ್
ಟ್ರೇಡಿಂಗಾ ನ ಎಲ್ಲ ನ ಫ್ರೆಂಡ್ ಆಡ್ತಾನ
ಹ್ಮ್ ನಮತ್ ನಮ್ಮ ತಮ್ಮ ಆಡ್ತಾನ ಯಾರಿಗಗಡ ನ ಅರಶರನಲ್ಲ ಮಾತಾ ಆಡ್ತಾನ ಬರೀ ತಗಿತಾನ ಮೂರ್ ಸಾವಿರ ರೂಪಾಯಿ ನಾಕಕ್ ಸಾವಿ ರೂಪಾಯಿ ತಗಿತಾನ ದಿನಕ್ಕ
ಜಿನಕ
ಹಾ ಈಗ ನನ್ಸಲಯಾಗ ಆತ ಡೌನ್ಲೋಡ್ ಮಾಡಿ ನೀವು ಅದೇ ಈಗ ಕಾದ ಆ್ಯಪ್
ಹಾ
ಹೂ ನಂ್ ಅಮೌಂಟ್ ಬರುತ್ತೆ ಫೋರ್ ಹಂಡ್ರೆಡ್ ಅಂತ ಹೇಳಿ ಡೌಲಂಡ್ ಮಾಡ್ಯನ
ಹ
ನಿಜವಳಗು ಬರುತ್ತಿಲ್ಲ ನಾ ಒಂದು ಸಿಕ್ಸ್ ಟೈಮ್ ಮಾತಾಡ್ತಿ ಡೈಲಿ ಆರ್ನೂರು ನಾಕ್ನೂರು ರೂಪಾಯಿ ಬರುತ್ತಿಲ್ಲಾ
ಹಾ ನಾಳಗ್ ನೋಡಿ ಎಷ್ಟು ಬರಕ್ ನು
ಹೂ ನೋಡ್ತೀನಿ ಎಲ್ಲ
ಹ
ಅದು ನೀನ್ ತೋರ್ಸತಂದಲ್ಲ ನೋಡ್ದ ಅದು ಬರ್ಲೆ ಇಲ್ಲ ನಿಮ್ ಇನ್ನುೂ ಪ್ರೊಸೆಸಿಂಗ್ ಅಲ್ಲೇ ಐತಿ ಅಂತ ತೋರ್ಸಿತ್ತದು ಪಾವತಿ ಅಂತಐ್ತಲ್ಲ
ಅದಾ ಅದ ಆಟೋ ಓಪನ್ ಆಗತ್ತದ
ಹೂ ಓಪನ್ ಅಂತ ತೋರ್ಸುತ್ತೇನ ಅದೇ ನೋ
ಅಲ್ಲಿ ಅಲ್ಲಿ ನೀನ್ ನೋಡ್ಬೇಕ ನೋಡ್ಕೊಂತತಿರ್ ಇಲ್ಲ ನಾ ಬಂದಾಗ ಗೊತ್ತ ನನ್ಗ್ ಗೊತ್ತಾಗುತ್ತೆ ಹೇಳ ಅದು ಯಾವಾಗ ಬರುತ್ತೆ ಯಾವಾಗೆಲ್ಲ
ನಿನ್ಗ್ ಗೊತ್ತಾಗತ್ತಾ ಹೆಂಗ್ ಬರುತ್ತೆ
ಹೆಂಗ ಎಲ್ಲ ನಾವೇ ಮಾಡ್ಿಸಬಿಡ್ತೀವಿ ಮ ನಮಗೆ ಬರ್ಲ್ಲ ಗೊತ್ತಾಗ್ಲಾರಂಗಗೆ ಏನ ಅಂದ
ಅದು ನೀವು ಯಾಪು ಮಾಡ್ಸೀರಾ ಯಾರದು ಪಯ
ನಮ್ಮ ಫ್ರೆಂಡ್ ಬೆಂಗ್ಳೂರು ಬೆಂಗ್ಳೂರಾಗ ಇರ್ತಾರೆ ಅವರು
ಆತ್ ಮಾಡ್ಸೇನೆನ್ದನೆ ಹಾಕು
ನನ್ನ ಫ್ರೆಂಡ ಫ್ರೆಂಡ ಅವ್ರು ಮಾಡ್ಸರು
ಅವ್ರ ಏನ್ ಬೆನಿಫಿಟ್ ನಾವು ಈ ತರ ಮಾತಾಡಿದ್ರೆ ಅವ್ರ ಅಮೌಂಟ್
ನಮ್ದು ಡಾಟಾ ಇದ ಹೋಗುತ್ತಲ್ಲ ನೆಟ್ವಾರ್ಕ ಹಾ ಮತ್ತೆ ಅದ್ರ ಮೇಲೆ ಅವ್ರ ಅಮೌಂಟ್ ಇರುತ್ತೆ ಈ ಆಪ್ ದ ನಮ್ದು ಡಾಟ್ ಹೆಂಗ ಹೆಂಗ ಹೋಗುತ್ತ ಹಂಗಂಗ ಇದು ಅವ್ರಿಗೆ ಬೆನಿಫಿಟ್
ಹಲೋ ಹೂ ಹೇಳು
ಹೇಳ್ಬೇಕು ನೀವೇ ಏನಾದ್ರೆ ಎಲ್ಲ ಕೆಲಸ ಮಾಡ್ತರಿ ಎಲ್ಲ ಮಾಡ್ತರಿ
ಹೂ ನೀವು ಮಾಡ್ತೀರಿ ಮನೆಯಿಂದೆಲ್ಲ
ನಾವೇನ್ ಮಾಡತ್ತೆ ಎಲ್ಲ ಮನೆ
ಮನೆ ಕೊತನ ನ ಕೆ ಅಲ್ಲಿ ಕೆಲ್ಸ ಮಾಡ್ಬರ್ತೇನು
ಹಾ ಮತ್ತೆ
ಹೂ ಮೆಕ್ಯಾನಿಕಲ್ ಮಾೆ ಕಾಮ ಮುಂದಾನಿಂದ ವೈಫ್ ಬಂದ್ಮೇಲೊ ಕಳಸ್ತೇನೆ ಅಲ್ಲ
ಹಾ
ಮುಂದ ನೀನ್ ವೈಸ್ ಬಂದ್ಮೇಲೆ ಆನ್ ಕಳಸ್ತೇನೆ ಇಲ್
ಹಾ
ಕೇಳಾವಲ್ದ
ಕೇಳಿಲ್ಲ
ಯು ಆರ್ ವೈಫ್ ಆಯ್ತು ಬಂದ್ ಮನ ಆಯ್ತು ಇವಾಗ ಕೆಲ್ಸ ಕಲ್ಸ್ತೇನೆಂದು
ಹ್ ಇನ್ನು ಇನ್ಶಾ ಅಲ್ಲ ನೋಡಮ್ಮ ಇನ್ನು ಮ ಾವಾಗ ಆಗ್ತೀನಿ ಯಾಗಲ್ಲ
ಕಳಸಲ್ಲ ಗೆತ್ತದ ಅಲ್ಲ ಪಾಪ ಆ ಹುಡುಗಿ
ಇಂಚ ಅನ್ಂತ ಹೇಳಿ ನಾ ಎನ್ ಕಳಸ್ತೀನಂತ ಏನ್ ಹೇಳಿಲ್ಲಲ್ಲ
ಇಂಚನ್ ಎಲ್ಲ ಅಂದ್ರೆ ಡೌಟ್ ಕಳ್ಸಿದ್ರಿ ಕಳ್ಸ್ತಿ ಅಂತ ಅರ್ಥ
ನೋಡ ಮುಂದೆ ಫ್ಯೂಚರ್ ಹೇಗಿರ್ತ್ತ ಹೆಂಗೆ ಯಾರಿಗ ಗೊತ್ತ ಬಟ್ ಇವಾಗಿನ ಪ್ರಕಾರ ನೋಡ ಕಳಸಲ್ಲ ಅಷ್ಟೇ ಇವಗಿನ್ನವರು ಯಾರು ಹೋಗ್ತಾರ ಹೇಳ ಕೆಲ್ಸ ಮಾಡಕ
ಆ ಎಲ್ಲಿ ಹೋಗ್ತಾರ.
ಸ್ಯಾಲ್ರಿ ಕಮ್ಮಿ ಇರುತ್ ನೋಡಿ ಆರ್ ಜರ ಹತ್ ಸಾವಿರ ಇಪ್ಪತ್ತು ಸಾವಿರ ಇರತ್ ನೋಡಿ
ಇವಾಗ ಇವಾಗೆಲ್ಲ ಇವಾಗೆಲ್ಲ ಹೆಂಗ ಕೇಳ್ತಾರೆ ಹೇಳ ಮನೇಲಿ ಮನೇಲಿ ಇರ್ಬೇಕು